ಅಲೋ ಹಾ ಹೇಳಪ್ಪಿ
ಯಾವರಣ
ಅಲ್ಲಿೇ ಈ ಕಡೆ ಲೋಕಲ್ಪ್ ಈ ಕಡೆ ಯಾದಗಿರಿ ತಾಲೂಕ್ ಶಾಪುರ್ ತಾಲೂಕ್ ನಮ್ದು ಹ್ಮ್ ಏನಪ್ಪಿ ಕಾಲ್ ಮಾಡಿದ್ದೆ ಆನಂದ್ ಅಂತ ನೀ ಏನಪ್ಪಿ ಕ ಏನ್ ಕಾಲ್ ಮಾಡಿದ್ದ
ನೀವ ಮಾಡಿದೀರಲ್ಲಣ್ಣ
ಅದೇಪ್ಪಾ ನಿಮ್ಗ ಏನ್ ಸೊಲ್ಯೂಷನ್ ಬೇಕಂತ ಕೇಳಿದೆ ನಿಮ್ಗ
ಅದೇ ಅಣ್ಣ ನಾವವು ಒಂದ್ ದಿವ್ಸ ಕುರಿ ಮಾಡ್ಬೇಕಕ್ಂದೇವೆ
ಹಾ
ಅದಕ್ಕೆ ನಿಮ್ಮ್ ಹತ್ರ ಹೇಗ್ ಮಾಡಬೇಕು ಏನೇ ನಾವ ದಿನನಿತ್ಯ
ಹ್ಮ್ ಹ್ಮ್ ಹೌದು ಅ್ ಹೇಕ್ ಸಾಕಾಣಿಕೆ ಮಾಡ್ಬೇಕುನ್ ಕಂಡಾ
ಹಾ ಒಂದ ಮುನ್ನೂರ್ ನಾಕ್ನೂರು ಕುರಿರಿವಿ ಮಾಡಬೇಕಕ್ಂದೇವೆ ನಾವು
ಹ್ಮ್ ಹ್ಮ್
ಅದಕ್ಕೆ ಪನಚ್ಚರಿಣ
ಅದ ಅದಕ್ಕೇನ ಇಿಲ್ಲಾಪ್ಪ ನೀವನ್ ಬಾಳ ಇದು ದೊಡ್ಡದೇನ ಇಲ್ಲ ಅದು ಅದೇನಿಲ್ಲ ಡೇಲಿ ಏನದ ಮರಿಗಳೊಿಗೆ ಇಷ್ಟು ಕುರಿ ಮೇಸ್ಕೊಂಡ್ ಬರೋದ
ಹಾ ಬೆಳಗ್ಗೆ ಎಷ್ಟ್ರಂದೆ
ಬೆಳಗ್ ಏನಾದ್ರ ಬೆಳಿಗ್ಗೆ ಒಂದು ಹತ್ತು ಒಂಬತ್ತುವರೆ ಹತ್ತು ಗಂಟೆೆಗೆ ಹೋಗ್ಬೇಕಾ
ಹಾ
ಸಾಯಂಕಾಲ ಐದುವರೆ ಆರ್ ಗಂಟೆಗೆ ಮರಿ ಒಳಗ ಹೋಗಸ್ಬೇಕು ದೊಡ್ಡಿ
ಹಾ
ದಡ್ಡು ಒಗ್ಸಬಿಟ್ಟು ಚೆನ್ನಾಗ ನದ ಅವಕನದ ಹಾಲು ಮರಿಗೋ ಮರಿ ಇರ್ತ ಅವಕ್ರ ಮರಿೀ ಕುರಿ ಮರಿ ಅವಕ ಏ ಕುಡಸ್ಬೇಕು ಹಾ ಕ ಕುಡಿಸಸ್ತಾವು ಮರಿ ತಗ ಕುಡ್ಕೊಂತ ಕುಡ್ದ್ಮಬೇಕಕ್ ಆಮ್ಯ ನ ಕುಡಿಸ್ಬ ಬಿಟ್ಟು ಆಮೇಲೆ ನ್ ಕಸ ಗಿಸಸ ಗುಡಿಸಬಿಟ್ಟು ಮರಿ ಇಪ್ಪತ್ತತಿ ಕಸ ಕುಡಸಿ ಅಮ್ಮಕ್ಕ ಅವಕ್ಕ ನದ ಸಣ್ಣ ಮರಿ ಒಳಗ ಏನದ ಸಣ್ಣ ಪಾಪ ಮರಿ ಇರ್ತಾವಲ್ಲ ಅವಗಸ ಅವಕೇಏನದ ಚೆನ್ನಾಗಿ ಪುಟ್ಟಿಗೆ ಪುಟ್ಟಿ ಇರ್ತ ನೋಡ ಅದು ಕಾಾಲ ತಿನ್ನಂಗ ಸಜೀ ಕಾಲ ಇ ವರ್ಷ ಬಿಟ್ಟ ಚಂದ ಕಾಾಯ ಅಾಕಿ ಆ ಮರಿಗಿರಿ ಹೋಗ್ಸ್ಬೇಕ ಮರಿ ಹೋಗ್ಸ್ಮ ಆಮೇಲೆ ನದ ನೆಕ್ಸ್ಟ್ ಏನದ ಮರಿ ಹೋಗಸ ಕಾಳ ತಿಂತಾವ ಎಷ್ಟ್ ಬೇಕಷ್ಟ್ ತಿಂತಾವ
ಹಾ
ಆಮೇಲೆ ಏನಾದ್ರ್ ಆ ಒಂದ್ ಸ್ವಲ್ಪ ನೀರ್ ಇರ್ಬೇಕು ನೀರ್ ಇಟ್ಬಿಟ್ಟು ಒಂದ್ ಐದ ಹತ್ತು ನಿಮಿಷ ಒಂದ್ ಅರ್ಧ ಗಂಟ ಕಾಲ್ ತಿಂದ್ಮೇಲೆ ವಷ್ಟು ಜರ ಜರ ಕಾಲು ತಿಂದ್ಮೇಲೆ ಒಂದ್ ಸ್ವಲ್ಪ ಏನು ಒಟ್ಟ ಹಕ್ಬೇಕು ಅವಕಿಟ್ಕಿಟ್ ಹ ಒಟ್ಟು ಸ ಚಂಗದ ಒಟನಾಗ ನಿಮ್ ಹೊಲ್ದಲ್ಲಿ ಬತರ ಶೇಂಗದೊಟ್ಟು
ಆ ಅಣ್ಣ
ಅದನ್ನಮೇಲೆ ಮತ್ತೆ ಇನ್ನೊಂದು ಯಾವ್ದ ನೀನ ಒಟ್ಟ ಹಾಕ್ರಿ ಚೆನ್ನಾಗ
ತೊಗರಿ ಹೊಟ್ಟ
ಹಾ ತವರೊಟ್ಟನ ಹಾಕ್ಬೋದು ಆಮೇಲೆ ಚಡೆ ತಪ್ಪಲ ತಪ್ಲ ಆಮೇಲೆ ಬೆನ್ನಿ ತಪ್ಪಲ
ಹಾ
ಇಂತ ಯಾವ್ದ ಒ ಪ ಪದಾರ್ಥಗಳು ಪಲ್ಯ ಯಾವ್ದ ಇದು ತಪ್ಪಲ್ದ ಹಾಕ್ಬೇಕು ತಿ ತಿಂತವೆ ಆಮೇಲೆ ಏನ್ರ ಅಕ ಏನದ ಒಂದ ಸ್ವಲ್ಪ ಇದಾಗ ತಾಯ್ ತಾಯಿ ಅಲ್ ಕುಡಿದ್ಮೇಲೆ ಸ್ವಲ್ಪ ಕಾಳ ಹೊಟ್ಟ ತಿಂದ್ರೆ ಇನ್ನೊಂದ ಸ್ವಲ್ಪ ಬಲಿ ಆತ್ತವ ಬೇಗ ಬೇಗ ಏನದ ಬರಿ ದೊಡ್ಡವಾಗತಾವ
ಹಾ ಮತ್ತ
ಮರಿ ದೊಡ್ಡವಾದ ನೆಕ್ಸ್ಟ್ ಏನ ದೇನ ನಿಂದ ಏನ್ ಮಾಮಲಿ ಕೆಲ್ಸ ದಹಲಿ ಕುರಿಗ್ ಹೋಗೋದು ಮರಿ ಮಸಾದ ಕುರಿಗ್ ಹೋಗೋದು ಕುರಿ ಮರಿಗ್ ಮಸದ ಹಾಕತ್
ಹಾ ೇನು ಎಂತ ಕಾಂಗ್ರೆಸ್ ತಪ್ಪಲ
ಹ್ಮ್
ಅಂತ ಏನ್ ತಿನ್ ತಿನ್ಸ್ಬೇಕತ್ ತಿನ್ಸ್ಬಾರ್ದಣ
ಹೌ್ ತಿಂತಾವ್ ತಿಂದ್ರೆ ತಿನ್ಸಗಿಲ್ಲ ಅಂದ್ರೆ ಬಿಡ್ಬೇಕಷ್ಟೆ
ಹ ಅವ ಅವತಿಂತಂತ
ಹಾ ಅವೇ ತಿಂತಾವ ನೀವು ಅಲ್ಲಿ ಕುರಿ ಹೊಲ್ಲ್ ಮೇ ಬಿಟ್ಟ ಬಿಡು ತಾವ ಮೈಯ್ತಾವ ತಿಂತಾವ
ಹೌದಾ
ಹ್ಮ
ಆ ಮತ್ತೆ ಅ ಹೌ ಕುರಿಗಳು ಎಷ್ಟು ಎಷ್ಟು ವರ್ಷಕ್ಕೆ ಮಾರಾಟ ಮಾಡ್ಬೇಕಣ
ಹಾ
ಕುಲಾ
ಹ್ಮ್
ಎಷ್ಟು ವರ್ಷಕ್ಕೆ ಆ ವರ್ಷ ಒಂದ್ ವರ್ಷ ಎಷ್ಟು ವರ್ಷಕ್ಕೆ
ಹ ಇನ್ನುಮ್ ಎಷ್ಟು ಎಷ್ಟು ಬೇಕ ಅಷ್ಟು ಮಾಡ್ಬೇಕು ಅಷ್ಟು ಆರು ತಿಂಗ್ಳಿಗೆ ಮೂರ್ ತಿಂಗ್ಳಿಗೆ ನಾಲ್ಕ್ು ತಿಂಗಗಳು
ಹ ದೊಡ್ಡ ಇ ಅಂದ್ರ ಪಫುಲ್ ದೊಡ್ಡ ಇ್ ಅಂದ್ರ ಮೂರ್ ನಾಕ್ು ವರ್ಷ ಬಿಟ್ಟು ಮಾರಬೇಕೇನ
ಇಲ್ಲ ಮೂರ್ ನಾಕ ಮೂರ್ ನಾಕಕ್ ವರ್ಷ ಅಂದ್ರೆ ನೀಮ್ ಫುಲ್ ಎಷ್ಟ ಆಗತ್ತೆ ಗೊತ್ತ ನಾವಕರಿ ನಿಮ್ಗ
ಹಾ
ಹ್ಮ್ ಮೂರ್ನಾಾಕಕ್ ವರ್ಷ ಅಂದ್ರೆ ಮತ್ತ ಫುಲ್ ನಿಮ್ದ್ ಎಷ್ಟಟ್ ಅಂದ್ರ ಮೂರ್ ನಾಕ್ನ ವರ್ಷಲ್ಲಿ ಒಂದೊಂದ ವರ್ಷಿಗ ಬರ್ತಪ ಯಪ್ಪಾ ಒಂದ್ ವರ್ಷಿಗೆ ಎರಡು ಬೆಳಿ ಅಂದ್ರೆ ಒಂದು ನಾಲ್ ನಾಲ್ಕು ಮರಿನೇ ಒಂದೊಂದ್ ಲ ಒಂದು ಅರವತ್ತಾವ ಚಪ್ಪ ಸಾವಿ ರಪಿ ಹೋಗ್ತವೆ ಒಂದೊಂದು ಎರಡುಡು ನಾಲ್ಕಕ್ ನಾಲ್ಕು ಮರಿ
ಪಾಕ್ಮ ಆರು ತಿಂಗಳಿಗೆ
ಆರು ತಿಂಗಳಿಗೆ ನಾಲ್ಕು ಮರಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಮಾಡ್ತಾವ ಹೌಸ ನಾಲ್ಕು ಮರಿ
ಅಂದ್ರ ನಾವವು ತಿಂಗ್ ಆರು ತಿಂಗಳಗ ವರ್ಷಕ್ಕ ಮರಿ ಮಾ ಮಾರ್ುವಕ್ಕನಾ
ಹಾ ಆರು ತಿಂಗಳಿಗೆ ವರ್ಷಕ್ಕೆ ವರ್ಸಗ್ ಯಾರ್ ಸ ಮಾಡತ್ ನೋಡ ಮ್ರರಿ
ವರ್ಷ ವರ್ಷ ಒಂದು ವರ್ಷದಾಗ ಎಲ್ಲರುು ಸರಿ
ಹಾ ಒಂದ್ ವರ್ಷದಾಗ ಎಡ್ ಸಾರಿ ಮತ ಮಾರ್ತವನು
ಹ್ಮ ಮತ್ತೆ ಅವಕ ಎಲ್ಲಿ ಲ್ಲಿ ಒಂದು ದೊಡ್ಡ ಇದು ದೊಡ್ಡನೇ ಮಾಡ್ಬೇಕ
ಹಾ ದೊಡ್ಡಿ ಮಾಡ್ಬೇಕು ಆಮೇಲೆ ಅಲ್ಲಿ ಇಲ್ಲಿ ಅಲ್ಲಿ ದೊಡ್ಡಿ ಹಾಕ್ಬೇಕುಷ್ಟೆ
ಹಾ ಅಕ ತಪ್ಲಾ ಅಂದ್ರೆ ಬಾಳ ಯಾವ್ದ ಚಲ್ಣ
ತಪ್ಲಾ ಬೇನಿ ತಪ್ಲ ಚಟ ತಪ್ಲ ಅಷ್ಟೆ
ಬೇನ್ ತಪ್ಪಲ ಚೆಡ ತಪ್ಪಲಾ
ಹಾ ಚಳಿ ತಪ್ಪಲಿ ಯಾಕಂದ್ರೆ ಮಿ ನಮ್ಮ ಮಳ್ಳಿ ಕಿಗೆ ಜಾಸ್ತಿ ಸಿಗುತ್ತದ
ಹಳ್ಳಿ ಇಲ್ಲಿ ನಾವು ಈ ಕಡೆ ಶಾಪುರ್ ತಾಲೂಕಿನಲ್ಲಿ ಇಲ್ಲಿ ಗೋಗಿ ಹತ್ರ ಕರ್ಕಳಿ ಅಂತ ಕರ್ಕಳಿ ಅಂತ ನಮ್ದು ಹಾ
ೆ ಸನ್ನಿಪನೇ ಆಗ್ತು ನಮಗೆ ನಿಮಗ ಒಂದು ಸ್ವಲ್ಪ
ಹ ಅದಕ್ಕೆ ನಮ್ಗೆ ಗೊತ್ತಿದ್ದಿಲ್ಲ ಮರಿೀ ಮಾಡ್ಬೇಕಂದ ನಾವು
ಮಾಡ್ಬೇಕಂತರಾ
ಹಾ ಈಗ ಸದ್ಯಕ್ಕೆ ಬಂದ್ ಹತ್ತಿದಾವಣ್ಣ
ಹ್ಮ್
ಅದಕ್ಕೆ ಒಂದ ಈಗ ಲಾಭನಿಲ್ಲ ನಮ್ ಮನ್ಯಾಗ ದೊಡರ್ನಿಲ್ಲ
ಹ್ಮ್್ಮ್ ಮಾಡದ ಮಾಡ ಮಾಡ ಚೆನ್ನ್ ಒಳ್ಳೇದ ಬೆಟ್ರದ್ ನಿಮ್ಗೆ ಅದ್
ಇರೋದ ಒಂದ್ ಎಕ್ರ ಹೊಲ ಅದೇ ಅದೊಂದ್ಟ್ಟ ಮಾರಿ ಒಂದ್ ದಷ್ಟ ಸುಕ್ಕ ಬರ್ತಾವ ಮರಿ ತಗೊಂಡ್ ಮರಿ ಮಾಡಕಂತ ಇದ್ದ್ಯವಣ್ಣ
ಹ್ಮ
ಅದಕ್ಕ ನಿಮ್ ಕೇಳಿದೆ ನಾನ
ಹ್ಮ ಮಾಡ ಮಾಡತ ಮಾಡ ಅನ್ನ ಒಳ್ಳೆ ಬಿಸ್ನೆಸ್ ಅದ
ತುಂಬಾ ಚೆನ್ನಾಗಿ್ ನಡತಲ್ಲಣ್ಣ ಮತ್ತೆ ತಿಂದಾಡ ಎದರ ಬಿಗದ್ರ ಬಿಳಲ್ಲಲ್ಲ
ಹ್ಮ್
ಹಿಂದಗಡೆ ಎದ್ರಗೆದ್ರ ಬಡಲ್ಲಲ್ಲ ಅಣ್ಣ ಮತ್ತ ರೊಕ್ಕ ಮಾಡಿ ಅಚ್ಚತಿ ಈಗ ನಾವವು ಬಡವರು ಫುಲ್
ಹೌದಾ ಲಾಸ್ ಆಗತ್ತೆ ಅನಕಂಡನು
ಹ್ಮ
ಲಾಸ್ ಆಗಲ್ಲತಿ ಲಾಸ್ ಆಗಲ್ಲ
ಅದೇ ನೀವ್ ಮಾಡಿದ್ರ ಏನಣ
ಹ್ಮ ನಾವನ್ ಮಾಡಿದಪ್ಪಾ ನಾ್ ಮಾಡಿ ನಮೊಂದು ಎಪ್ಪತ್ತರ ಒಂದು ಎಂಬತ್ತೊಂಬತ್ತಾವ ನಮ್ಮನು
ಕುರುಗಾ
ಹಾ
ನಾನು ಒಂದ್ ದಿವ್ಸ ಬರ್ತೆೇನಣ ಅವ ಮರಿಗಳು ಹ ನೋಡ್ಬೇಕಕ್ ನೋಡ್ರಿ ನೀವು
ಹ್ಮ್ ನೋಡ್ತಿದ್ದಾಗ ನೀವು ಫೋನ್ ಮಾಡಿ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ
ಹಾ ಆಯ್ತು ಹ ಸರಿ
ಹಾ ಮತ್ತೇನಪಾ ಸಮಾಚಾರ ಮತ್ತೆ ಹೆಂಗ ಚೆನ್ನ ಮಾಡ
ಹಾ
ಹ್ಮ್
ಮತ್ತೆ ಮತ್ತೆ ಅವ ಕರಮಿರ್ಲಾರ್ದಾಗ ಎಂತ ಹೊರಗಿನ ಕೆಮಿಕಲ್ಸ್ ಎಣ್ಣೆ ಬಾಟಲ್ಗಳು ತಂದ್ ಹಾಕ್ಬಾ ಬರದಾನ
ಹಾ ಆಗ್ಬೇಕಕ್ ಆಾಕ್ಬೇಕಪ್ಪ ಅವಕೇನ್
ಮತ್ತೆ ಏನು ಮರಿಗಳಿಗೆ ವಿಷ ಪಷ ಏನು ಇರ್ಲಲ್ಲ
ಹಾ
ಮತ್ತೆ ಮರಿಗಳೊಿಗೆ ಏನ್ ಆಗಲ್ಲಲ್ಲ ಅಣ ಅದಕ್ ಕೇಳಕತೇನಿ
ಹ ಏನ ಆಗಲ್ಲ ಏನ ಆಾಕಾಕ್ ನೀ ಏನಲ್ಲ ಪರ ಪರವಾಗಿಲ್ಲ ಚೆನ್ನಾಗ್ ಹಾಕು ಚೆನ್ನಾಗ್ ಮಾಡ ಬರ್ತಾರ
ಹ್ಮ್
ಹ್ಮ್ ಮಾಡಾಡಪಿ
ಹಾ ಆಯ್ತ ಹಣ ಅದ ಅಕ ಒಂದಿಷ್ಟು ಮನ ಬಾಳ ಕದ ಐತಲ್ಲಣ್ಣ ಜಗ ಆಡ್ರ ನಮ್ ಈಕ ನಮ ನಮ್ ಅಕ್ಕರ್ನ್ ಜಗ ಆಡ್ರಣ್ಣ ನಮ್ ಮಮ್ಮಿ ಇದ್ರ ನಮಗೆ ದಿನಲ್ ಬೈತವೆ
ಹ್ಮ್
ಅದಕ್ಕೆ ಒಂದು ಏನ್ ದುಡ್ಯದಿಲ್ಲ ಪಡ್ಯದಿಲ್ಲ
ಹ್ಮ್
ಸುಮ್ನೆ ಎಳಗ್ ತಿರ್ಗಿಾಡ್ತಿ ಅಂತ ಅಂತ ಇದಾರ ಹೊಲ ಮಾರಸ ಒಂದ ದಿವ್ ಕುರಿ ಕೊಡಸ್ನ ಕೊಡಸ್ನ ಅಂದಾರ
ಹ್ಮ್ ಹ್ಮ್ ಹ್ಮ್
ಅದಕ್ ಒಂದ್ ದಿವ್ಸ ಕುರಿ ಮಾಡ್ರ ಆಯ್ತ ಅಂದ ಕಾಣಿದ ಅೋಣ
ಹೌದಾ ಮಾಡಿ ಮಾಡಿ ಪರವಾಗಿಲ್ಲ ಚೆನ್ನಾಗ್ ಅದನ್ನ ಬೆಟರ್ ಅದನ್ನ ಬಿ್ನೆಸ್ ಏ
ಹಾ ನಗೆ ತಿನ್ನ ಕೆಲ್ಸ ಮಾಡ
ಅ ತುಲ್ಲ ಹ ಹ
ಚೆನ್ನ ಗತಲ್ಲಣ ಅದ
ಆತ ಗರು ಆಗ್ತ ಚೆನ್ನ ಒಳ್ಳೆ ಬಿಸ್ನೆಸ್ ಆಗುತ್ತೆ ತದೆೇ
ಹ್ಮ್ ಅದೇ ಕೇಳಿದೆಣ್ಣ ಮತ್ತ
ಹ್ಮ್್ಮ ಏನಿಲ್ಲ ಪರವಾಗಿಲ್ಲ ಕೇಳದನ್ ತಪ್ಪಿಲ್ಲ ಚೆನ್ನಾಗ್ ಆಗತ್ತ ಬಿಸ್ನೆಸ್ ನೀ ಏನ್ ಲಾಸ್ ಆಗಲ್ಲ
ಒಂದೊಂದ್ ಮರಿರಿಗೆ ಎಷ್ಟ ಸವೆ ಆಗ್ತಾವೋಣ ಒಂದೊಂದ್ ಮರಿರಿಗೆ ಎಷ್ಟ ಸ ಎಳಿ ಮರದು ಅಂದ್ರೆ ಎಷ್ಟಕ್ಕೋಗ್ತವೆ
ಅಲ್ಲೇ ಒಂದ ಒಂದ್ ಸಾವಿರ ಎರಡ್ ಸಾವಿರ ಲಾಸ್
ಮತ್ತ ಅದರ್ಕ ನಾವ ಒಂದ್ ಆರ್ ತಿಂಗಗಳು ಇದ ಇದ್ದವ ಅಂದ್ರ
ಆರು ತಿಂಗಳನಂದ್ರೆ ಒಂದು ಒಂಬತ್ತು ಸಾವಿರ ಹತ್ತು ಸಾವಿರ ಆೋಗುತ್ತೆ
ಮತ್ತ ವರ್ಷ ವರ್ಷ ಎರಡು ವರ್ಷ ಯಾವದು ಅಂದ್ರಣ
ವರ್ಷ ಎರಡು ವರ್ಷ ಅದಂದ್ರೆ ನೀವು ಒಂದು ಒಂದೊಂದ್ ಲಕ್ಷ ಕೊೋಗತವಟ
ಓ ಒಂದೊಂದ ಮರಿ ಕಾಣ
ಹ್ಮ್
ಹ ಮತ್ತೆ ಟಗರ್ ಮರಿ ಇಯವು ಗೋಡಿನ ಮರಿ ಅಂತಾರೋಡ ಟಗರ್
ಹಾ ಹಾ ಠಾಕ್ರ ಠಾಕ್ರ ದೊಡ್ಡ ಠಕ್ರಾ
ಹ ಅವು ಎಷ್ಟಕ್ಕೂಂಗಣ ನಮ್ಮ್ ಹತ್ರ ಇಲ್ಲಿ ನಮ್ ಕಾಕರ್ ಒಂದ್ ಐದಾರ ಅವವಣ
ಹ್ಮ್
ಅದಕ್ ತಗೋಬೇಕ ಕಂದ ಕಮ್ಮಿ ರೇಟ್ನಾಗ ನೀವು ನಮಗ್ ರೇಟ್ ಗೊತ್ತಿದ್ದಲ್ಲ ಅವರು ಜಾಸ್ತಿತಾರ
ಹ್ಮ್
ಅದಕ್ಕ ಕಮ್ಮಿ ನೀ ನಿಮಗೆ ಗೊತ್ತಿರ್ತಲ್ಲಾ ಅದಕ್ಕೆ ಕೇಳಿ ಏಳ್ಗರೇನ್ ತಗೋಂತಿದ್ದೇವೆ
ಹೌದಾ ಆ ತಗ ತಗೊಳ್ಳಿ ಚೆನ್ನ ಒಳ್ಳೇದ ಬಿಸ್ನೆಸ್ ಒಳ್ಳೆ
ಹ ಎಷ್ಟು ಒಂದು ಒ ಒಂದು ಟಗರ್ ಮರಿಗೆ ದ ದೊಡ್ಡಕ್ರ ಮಗೆ
ದೊಟ್ಟಗರಿ ಮನ ಏನ ಇ ನೋಡಪ್ಪ ಅಂದ್ರ ನ ಹಲ್ವತ್ತು ಸ ಐವತ್ತು ಸ ರಪಿ ತಗೊಂತಾರೆ
ನಲವ ಸರ ಎತಾರಾ
ಹ್ಮ್ ಹ್ಮ್ ಹ್ಮ್
ಸರ್ತ ಉತ್ರರಣ
ಎನ್ನಾವೆ
ನಲ್ವತ್ ಸಾವಿರ ಐವತ್ತು ಸಾವಿರ ತಗೋತಾರಾ ಹ ಸರಿ ತೋ ಚೆನ್ನಾಗಿ ನಡತ ಲ
ಹಾ ಚೆನ್ನಾಗ್ ನಡೀತದೆ ಹನ್ನೆರಡು ತಕ ಮಾತಾಡ ಬತು ಹ್ಮ್ ಮತ್ತೇಏನಿಲ್ಲಪಿ ಚೆನ್ನ್ ಹಓದು ಹಾ ಚೆನ್ನಾಗ್ ಮಾಡ್ಬೇಕಕ್ ಚೆನ್ನಾಗ್ ನೀಟಾಗಿ ಮಾಡ್ಕೊಬೇಕ
ಮತ್ತ ಸ್ಕೂಲ್ ಕಲೆಾಕೋತೀವಿ ಶಾಪೂರ್
ಹ ಹೌದಾ ಮುಗಿತಾ ಇವಾಗ
ಈಗ ಟೆಂತ್ ಮುಗತು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ
ಓಹೋ ರಿಿಸಲ್ ಹ ಚೆನ್ನಾಗ ಹೋಗ್ಬೇಕಿ ಮತ್ತ ಕುರಿ ಏ ಮಾಡ್ಕಬೇಕು ಕುರಿಯನ್ ಕತೆೆ
ನ್ ಮನ್ಯಾಗ ತುಂಬಾ ಭಯ ಕುೂತಾರ ನೀ ಆ ಆಡ್ತಿ ಕ್ರಿಕೆಟ್ ಆಡ್ತಿ ಅದ ಆಡ್ತಿ ಇದ ಆಡ್ತಿ ಅಂತ
ಹ್ಮ್ ಹ್ಮ್
ಅದಕ್ಕೆ ಕಾಲೇಜ್ ಅಡ್ಮಿಷನ್ ಮಾಡಿ ಡೈರೆಕ್ಟ್ ಮಾಡಕ್ ಅಂತ ಇದೀವಿ
ಹೌದಾ
ಹ ಅದಕ್ಕ ಕುರಿ ಮಾಡ ಸಲುವೇ ನಿಮಗ್ ಕಳ್ತಾ ಇದೆ
ಮಾಡ ಮಾಡು ಕುರಿ ಮಾಡಪ್ಪ ಅದೇನ್ ತೊಂದ್ರ ಇಲ್ಲ ಚೆನ್ನಾಗಯತ ನ
ಹ್ಮ್ ಒ ಒಳ್ಳೆ ದುಡ್ಡು ಬರ್ತ ತಲಾಣ
ಇನ್ಕಮ್ ಹೆಂಗ ಗೊತ್ತನಪ್ಪ ಅದುಕ್ಕ ಹ ಹ್ಮ್ ಒಳ್ಳದಪ್ಪ ಅೇ ಪ್ಪನ್ ಹ್ಮ್
ಮತ್ತೇನ್ಡ ನಮ್ ಕಡೆ ಮಳೆಗಾಗಿ
ಏನಪ್ಪಾ ಮಳೆ ಬಳಿ ಹಂಗಗೆ ಐತೆ ನೋಡು ಮಳೆ ಬರ್ತ ಇಲ್ವ ಮಳ ಬರೆೇಕಾಯ ಪಠುತ್ತ
ಹಾ
ಮನೆ ಬೇರೆ ಕಾಯಿ ಕೊಟ್ಟಿದದಕ್ಕೋಸ್ಕರ ನಮ್ದುಕಿಂಗ್ ಆಗೈತ್ ನೋಡಿ ಇಷ್ಟೆ
ಮತ್ತೆ ಈ ಕಡೆ ನಮ್ ಕಡೆ ಹಣ ಮಳೆ ತುಂಬಾ ಸಿಕ್ಕಪಾಟ್ಟಿ ಬರ್ತಾ ಇದೆ ಬೆಳೆಗಳು ಕೊಚ್ಕೊಂಡು ಹೋಗ್ತಾ ಇದೆ
ಹ್ಮ್
ಅದಕ್ಕೆ ರೈತರು ಆತ್ಮಹತ್ಯ ಹತ್ತೆ ಮಾಡ್ಕೊತಿದ್ದಾರೆ
ಆತ್ಪತ್ ಮಾಡಿ ಕಲ್ತಿದ್ರ
ಹ್ಮ
ಎಷ್ಟು ಅಂದ್ರೆ ಹಳ್ಳಿ ಕಡೆಗೆ ಜಾಸ್ತಿ ಮಾಡ್ಕೊಂತಾರೆ ನಿಮ್ ಕಡೆಗೆ ಅಂದ್ರೆ